ಹ ಹ್ಮ ಗತ
ಯ
ಅ ನ ಚೆ
ಹ ಮಜೆ ನೋಡಿದ ಪಾಡ ಹೊಡತ ನಾೆಡ ಹೊಡ ಅಲ್ಲಿ ಒನ್ತ್ತ ಅಕ್ಕ ಹೆಂಗ್ ಸಿ ನಂಗ ಹೆ ಸ್ಟಾರ್ಟಿಂಗನ್ ಟಿ ಹೋಗಲ್ಲಟ ಮತ್ತೆ ಮತ್ತೆ ಅವ ಏನ್ರ ಅ ಹೇಳ್ಬಿಟ್ರ ಮುಗತ್ತುು ಅದ ಒಂದ ಒಂದೊಂದ ಅದ್ರಾಗ ಹಬಿಡ್ತಾನ
ಹ ಸ ಸ್ಯ ಹೇಳ
ಅಂದ ಿಸ ಹೋಗಾನ ನರ ಕಟ್ಟ ಹ್ಮ್ ಇ ಭಗವದ್ಗೀತೆ್ಟ್ಟ ಮಾಡ ಎಲ್ಲಗ ಯ
ಇವಾಗ ನೀಏ ಮಂಟಿ ಮಾತಾಡ ಅಲ್ಲಿ ಮಂಟಿ ಮಾತಾಡನ ನ ಕೂಡ ಯಾರು ನೋ ಹೌ ಹಾಗೆ ಮಾಡ ಎ ಹೋಗ ಇ ಬ ನಾನು ಬತೆ ಇ ನಾನು ಮೆ ಇದ್ವಿ ಹೌ ಹ ಚ ಚ ಲ ಮುಗ ಸಿ ಯ ಫ ಸಂಕ್ರಾಂತಿದ್ಯ್ಾಮ್್ ಫ್ರ ಇದರ ಇದ್ ರ
ನಾವ ಚಲೋ ಎಸ್ ಬಂದನ್ು
ನೀನ್ ಈಗ ಚೆನ್ನ
ನಿ
ಚ ಅ ಆ ಮೂರ್ ನ್ ಮ ಮ ಲ ಇ ಇ ಚಂದ್ರ ಮ ಹ್ಮ ಬರಲ್ಲ
ನ್ ಕಾಶಿನ ಯಾವ ಯಾವಾಶ ಸಿ
ಹ್ಮ್ ಅವ ಮಾಡಿದ್ದ ತಪ್ಪೋ ಸರಿ ನನ್ಗೆ ಗೊತ್ತಿಲ್ಲ ಅವನ್ ಪ್ರಕಾರ ಕರೆಕ್ಟ್ ಸು ಅದ ಮಕ್ಕಳ ಆರ್
ಡೇಲಿ ಕಾಲ್ ಡೇಲಿ ಮೆಸೇಜ ಅ
ನೀ ಯಾರ್ ಮೆಸೇಜ್ ಭಾಳ ತಾರಾ ಐಕಡಿದ ಒಂದ್ ಹೊಡದ ಇಕ್ಕಡೊಂದು ತೋನ ಒಂದಕ ಕೋಟ್ ನೋಡ್ ಚಾಲೋ ಮಾಡೋದು ಫುಲ್ ಹೊಳ್ಳಿ
ಇಕ್ಕಯರಣ ಹಿನ ಕೂಡ್ಲಿಗತಿಲ್.
ಯಾಕ್ ಬಿದ್ದಿಲ್ ಏ. ಬೀದರ್ ಏನ ಅಂವ ಎಸ್ ಉಣ್ಯಾ ಗೊತ್ತೇನ ಅದೇ
ಇವ್ ಬಿಟ್ಟರಲ್ಲೊ ಬ್ಯಾರೆ ಕಡೆ ಅಂದು ವಿಡಿಯೋಗಳು ಲಿಕ್ ಆಕವ್ ಅಲಾ ಹಂಗಾಗಿ ದಾರವಾಡ ಕಾಲೇಜ ಅಂತ ಹೇಳಕ್ ಈಗ್ ಇಲ್ಲಾ ಕ್ಲಾಸ್ ರೂಮ್ದಾಗ್ ಲೈವ್ ನೋಡ್ಬಿಟ್ಟಿನಿ ಅಂದ್ಬಿಟ್ಲು ಕ್ಲಾ ಬೆಂಗಳೂರು ದೋಸ್ತ ಕ್ಲಾಸ್ ರೂಮ್ದಾಗ್ ಲೈವ್ ನೋಡಿನಿ ಅಂತ ಅಂದಬುಟ್ಟಾ ಎಲ್ಲಾ ನಂದ ಇತ್ತ ನೋಡ್ರಿ ಇದು ಮಾತಾಡಂಗಿಲ್ಲ ಒಬ್ಬ ಸುಂದರ ನೀ ನೋಡಿದಿ ನಾ ನೋಡಿಲಲ್ಲಿ ಹಂಗ್ ಸ್ವಲ್ಪ್ ಹಾಂಗ್ ನೋಡಬರ್ದ ಎನ್ ಮಾತ್ ಆಡ್ತಿ. ಎಸ್ ದಿಂದ ಆದು. ನೀ ಹಚ್ಚಿ ನಾ ಹಚ್ಚಿ ಅವಂದ ಒಂದ ಒಂದೊಂದು ಏನು ಇಲ್ಲ ನಾ ಹಚ್ಚಿನಿ ನೆಟ್ ಆಫ್ ಮಾಡ್ಬೇಕ್ ಆವ್ ಒಂದೊಂದ್ ಎಪಿಸೋಡ್ ನೋಡಾತೀನಿ ನಾನ್ ಇಟ್ ಹೋಲ್ಸ್ ನನಗೆಂತ್ರು ಆರಾಮ್ ಬೆಡ್ ಸಿಕ್ಕೈತಿ
ಸುಮ್ ನಾ ಅಂವ ಎಷ್ಟ ಇಪ್ಪ ಹೆಂತಿ ವಯಸ್ಸಾಯಿತು ಸುಮ್ ಅವನ್ ಬಗ್ಗೆ ಮಾತ್ ಆಡಬೇಕ್ ಅಂತೆವ್.
ಅಂವ ಹೋಗಿ ಅವನ್ ಜೊತೆ ಮಾನಸಿಕ ಹಂಗ್ ಹಿಂಗ್ ಎಲ್ಲಾ ಹೇ ನಾವ್ ಸುಮ್ ಮ ಅದವಂತಿ ಹೇಳ್ಬಿಟ್ಟೀವಿ ಅಂವ ಹೋಗ್ ಅಂವನ್ ಮುಂದ್ ಹೇಳ್ಬಿಟ್ಟನ್ ಆವ್ ಹಾಂಗ್ ಎನ್ ಕೇಳಲ್ ಅವನ್ ಎಂತ ಅವನು ಹುಡುಗಿ ಹೆಸರ ಅಂವ ಹುಡುಗಿ ಹೆಸರೇ ಬಾರ್ದಿಲಲ್ಲ ಇದ್ರಾಗ ಟ್ಯಾಂಕ್ ನೀರಿನ ಟ್ಯಾಂಕ್ ಮ್ಯಾಗ. ಅದಕ ಅಣ್ಣ ಬಂದ ಕೇಳಿಲ್ಲ ಅವನ್ ನಮ್ಮನ್ನ ಗುರುಅಣ್ಣ ಲೊ ಸೂರಿ ಅಣ್ಣಾ ಬಂದಿ ವಾಪಿಸ್ ಬಂದ ಕೇಳೆ ಇಲ್ಲ ಫುಲ್ ಕಾಟ್ ಹಾಕ ಬಂದನ ಅವನ ಹೋಗಿ. ಹಂಡ್ರೆಡ್ ಕೆ ವೈಬ್ಯಾಗ ಏನು ಮಾತಾಡಲ್ಲ ನೋಡು ವೈಭಾಗ್ ಏನು ಮಾತಾಡಲ್ಲ ವಾಪಸ ಯಾರ್ ಮುಬ್ಯ ನೀ ಹೆಂಗ್ ಹೇಳ್ತಿ ಏನೋ ವೈಬ್ಯ ಂ ಈ ನಾವ್ಂದನ್ಸಿಕ ನ ಮಾನ್ಸಕ್ ಆಗಲ್ಲ ಹ್ಮ
ಂದಡುಟ್ಟಟ್ಟ ಅ ನೀನ್ ಕೇಳ ಹ ಮಸಣ ಸುಮ್ನೆ ಅ ಡನ್ಡೋ
ಎಷ್ಟು ಮತ್ತ ನ ಯಾವಾಗ ಆಂಟಿ ಮಾಡಿ ಸಂಡಸ್ ಮಿ ಏನೇ ಮಾಡ್ಕೊ ಕುತಿದನಲ್ಲ ನೋಡ್ಕೊಂಡ ಒ ವಾರ ತನ್ಯ ಆಯ್ಲ್ಲ ಬಾ ಏಓ ಹ್ತಯ್ು ಮ ಬಂದಿದ್ದ ನಂಗ ಪಟ್ಟ ಇದ್ದೆಲ್ಲ ಬಂದಿದ್ದ ನಂಗೆಮ್ಮ ಇದಿನ ಬಂದಿದ್ದ ನೀ ಇದ ಕುರ್ ಹಾಕಲ್ತಾರ ಎಾರ್ಡ್ ಹೋ ಎರಡ್ ಕ್ಾಟರ್ ತಿಕಿಸಿಿ ಎರಡ್ ಕ್ವಾಟರ್ ಅ ರೊಕ್ಕಾಕ್ಯಾರ ಒಂದೇ ಕ್ವಾಟರ್ ಕೊಟ್ಟ ತಗೊಂದವು ತ ಒಂತ ಕೇಳಿ ಹೆಂಗ ಕುಡ್ತಿರದಂದ ನೀನ್ ಕ್ಲಾಾಸ ಏನೋ ಇದಿಲ್ಲ ಹೆಂಗ ಕುಡ್ತಿರೋಂದೆ ನ ರಾವಣ ಕೊಪ್ಪ ಹೇಳಿ ಾವ ಒ ನಾವು ಸುಮಂದ ನೀವ ಬಟ್ಟ ನಾವು ಹೋಗಿವವಿ ಒಂದ್ ಲಿಟರ್ದ ನಾಕ ಮ ಒಂದ್ ಕಾಟಲ್ ನಾಲ್ಕು ಮ ಲಾಸಿಗೆ ಹಾಕೊಂಡು ಆಧಾರ್ ಕಾರ್ಡ್ ಮಾಡಿದ್ರು ಯಾರ ಕೊ ಕುಡ ಕ್ಯಾ ಕೊಟ್ಬಿಟ್ಟ ಯಾರಗಟ್ಟ ಯ ಆಟ ನಮ ಹಂಗ ಆದ್ರೂ ನ ಸುದ್ದಪ್ಪ ಹತರ್ಬಿಟ್ರು ನ ಯ್ದ ಅವ್ರ ಇವ್ರ ತಿ ಹ ಹ್ಮ ಡ್ಲ್
ನಾನ ಒಂದು ಸೆಕೆಂಡಾಗ ಕಳ್ ಒಂದ್ ಸಿಂಗ ತೋ ಅವಲ್ಲಾ ರೆಕಾರ್ಡ್ ಆಯ್ತ್ಲ
ಹ್ಮ